ಹ
ಹಲೋ
ಹ
ಏನ್ ಬೈಕ್ ಓಡಸ್ತಿದೀರಾ
ಲ್ಲ
ಹ್ಮ್ ಮತ್ತೆನ್ ತುಂಬ ಗಾಳಿಸ್ದು
ನಾಳೆ ಸಾಮಪ್ಪಂದ
ಹ್ಮ್ ಹ್ಮ್
ಹ ಎಏನ್ ಮಾಡಡಗ
ಅನ್ನ ಸಾಂಬಾರ್ ನೀವ ಏನ್ ಮಾಡಿದ್ದೀರಿ ಊಟ ಆಯ್ತಾ ಅಥವಾ ಇನ್ನು ಬೆಳಗ್ಗೆಯ ಸರಿ ಮಾಡಿರಿ.
ಅನ್ನ ಸಾಂಬಾರ ಇದು
ಅಲ್ಲ ಮಧ್ಯಾಹ್ನದ್ ಊಟ ಮಾಡಿದ್ರ
ಅದೇ ಅದೇ ಮಧ್ಯಾಹ್ನ್ದ
ಜಸ್ಟ್ ಊಟ ಮಾಡಿದ್ರಾ ಅದೇ ಕೇಳ್ತಿರೋದು. ಹಾ
ಮತ್ತೆ ನೆಕ್ಸ್ಟ್ ಏನ್ ಮಾಡದ
ನೆಕ್ಸ್ಟ್ ಡೇ ಏನು ಇಲ್ಲ ಇನ್ನು ನಾಲ್ಕದ ಬಂದ ಇದೆ ಆರಾಮ್ ಏನಾದ್ರು ಹಿಂಗೆ ಟೈಮ್ ಪಾಸ್ ಮಾಡ್ಕೋದು. ಊಟ ಆಡೋದು ಮಲ್ಕೊಳ್ಳೋದು ಊಟ ಆೋದು ಮಲ್ಕೊಳ್ಳದು ಅಷ್ಟೇ
ಹಾ
ಓದೋದಿದ್ರೆ ಏನಾದ್ರ್ ಓದ್ಬೇಕು
ಓದ್ಬೇಕ ಇದಾರಲ್ಲ ಓದಕ ಓದಕಾಕ ಇ ಓದಕ್ಕೆ ಹಾಕಿಲ್ಲ ಎಲ್ಲ ಇದೆ ಓದಕ್ಕೆ
ಓದ್ಬೇಕಂತ ಹೇಳ್ತಿದ್ದೀನಲ್ಲ ಮತ್ತೆ.
ಹಾ
ಹಓದಕ್ ಬಿಟ್ರೆ ಬೇರೆ ಆಪ್ಷನ್ನೇ ಇಲ್ಲ ಜಸ್ಟ್ ಮೊನ್ನೆ ಎಕ್ಸಾಮ್ ಆಗಿದಾವ ಅದಕ್ಕೆ ಫ್ರೀ ಆಗಿದವಿ ಇಲ್ಲಾಂದ್ರೆ ನಾವ್ ಯಾವಾಗ ಫ್ರೀ ಇರ್ಬೋುದು ನೀವ ಏನ್ ಮಾಡ್ತ ನೋ ಓದ್ಬೇಕಾ ಅಥವಾ ಜಾಬ್ ಅಲ್ಲ
ನೆಕ್ಸ್ಟ್ ವಾರಿಂದ ಹೋಗ್ಬೇಕ ಅೂ ಹೋಗಿ ಹಂಗೆ ಅವದಕ್ಕೆ ಅಂತ ಕೊಡೋದು
ಹ್ಮ್ಹು ಹಓದಿದ್ ನೆನಪಿ ಇರುತ್ತಾ ನಿಮ್ಗೆ
ಹ ನೆನಪು ಇರುತ್ತೆ ಹಾಕರಲ್ಲ
ನಮ್ದ್ ನೆನ್ಪಿ ಇರಲ್ಲ ಬರ್ದಿದ್ರಷ್ಟೇ ನೆನ್ಪು ಇರುತ್ತ ಓದಿದ್ರೆ ನಾ ಎಕ್ಸಾಮ್ ಅಲ್ಲಿ ಎಕ್ಸಾಮ್ ಮೊನ್ನೆ ಎರಡು ಮೇರ್ ಎರಡು ಮೂರ್ ಪೇಪರ್ ಹೆಂಗೆ ಆಗಿದಾವ ಅಂದ್ರೆ ನಾಳೆ ಎಕ್ಸಾಮ್ ಇದೆ ಇವತ್ತ ಇನ್ನುೂ ರೆಸ್ಟ್ ಮಾಡಿ ನಾಳೆ ಎಲ್ಲಾ ಓದಿ ಓದಿದ್ದ ಏನು ಬರ್ದಿರಲ್ಲ ಓದ್ಲಾರ್ದೆ ಬಂದು್ ಬಂದಿರ್ತೇವೆ
ಎದು ಕಂಗೆ
ಏನು ಅದು ಅಕೌಂಟೆನ್ಸಿ ಅಂದ್ರೆ ಪಕ್ಕ ಓದಿರೋದೇ ಬರ್ದು ಬ ರ್ಬ ಪ್ರಾಕ್ಟಿಸಸ್ ಮಾಡಿರ್ಬೇದು ಜಾಸ್ತಿ ತೇರಿಟಿಕಲ್ ಹ್ಮ್
ಮಾಡಿಲ್ಲ ಅಂದ್ರೆ ಕೂಡ ಮಾಡ್ಬೋದು ಅದಕ್ಕೇನೆ
ಏ ಆಗಲ್ಲ ಯಾಕಂದ್ರೆ ಒಂದೊಂದ ಬುಕ್ಕಲ್ಲಿಅಥರ್ಸ್ ಫಾರ್ಮೆಟ್ ಹಾಕ ರ ಫಾರ್ಮೆಟ್ ಪ್ರಕಾರನೇ ಲೆಕ್ಕ ಮಾಡ್ಬೇಕಾಗಿರುತ್ತ ಬ್ಯಾಲೆನ್ಸ್ ಶೀಟ್ ಅಂದ್ರೆ ಎಲ್ಲದ್ರಲ್ಲೂ ಒಂದೇ ತರ ಇರಲ್ಲ ಪ್ರಾಫಿಟ್ ಅಂಡ ಲಾಸ್ ಅಕೌಂಟು ಚೇಂಜ್ ಆಗ್ತಾ ಇರುತ್ತೆ
ಗೊತ್ತಾ ಮ್ಯಾಥಮೆಟಿಕ್ಸ್ ಎಲ್ಲ ಫುಲ್ ಪರ್ಫೆಕ್ಟ್ ನಾವ ಏನು ಓದಿಲ್ಲ ಅಂದ್ರರು ಕೂಡ ಪ್ರಾಕ್ಟೀಸ್ ಮಾಡಿಲ್ಲ ಅಂದ್ರೂ ಕೂಡ ಸುಮ್ನೆ ನೋಡಿದ್ರೆ ಮಾಡಿ ಬರ್ತೀವಿ್ ನಾವು
ಹಾ
ಅ್ರೆ ಇಲ್ಲ ನಾವು ಹ್ ಕೇ ಓದಿದ್ರ ಅಷ್ಟೇ ಬರಿೀತೀವಿ ನಾ ಇಲ್ಲಂದೂ ಬರಯಲ್ಲ
ಇಲ್ಲ ನಾವು ತೇರಿ ಕೊಟ್ರೆ ಏನಿಲ್ಲಂದ್ರು ಮಿನಿಮಮ್ ಟ್ವೆಂಟಿ ಫೋರ್ ಪೇಜಸ್ ಬರ್ದು ಬರ್ತೀವಿ ಟೂ ಅವರ್ಸ್ ಇರುತ್ತಾ
ತ್ರೀ ಅವರ್ಸ್ ಅಲ್ಲಾ
ಇಲ್ಲ ಟೂ ಅವರ್ಸ
ಹ್ಮ್
ಟೂ ಅವರ್ಸ್ ಅನ್ನೋಕ್ ಲಾಸ್ಟ್ ಪೇಪರ್ಗೆ ತ್ರೀ ಓ ಕ್ಲಾಕಗೆ ಪೇಪರ್ ಕೊಡ್ತಾರ
ಹಂಡ್ರೆಡ್ ಮಾರ್ಸ್ ತ್ರೀ ಅವರ್ಸ್ ಇರಲ್ಲ
ಹಂಡ್ರೆಡ್ ಮಾರ್ಕ್ಸ್ ಅಲ್ಲಿ ಸಿಕ್ಸ್ಟಿ
ಇಷ್ಟಿನ ಅದಕ್ಕೆ
ಹ್ಮ್ ಅವಾಗ ಹೈಟಿ ಮಾರ್ಸ್ ಹೈಟಿ ಮಾರ್ಕ್ಸ್ ಇತ್ತು ಸಿಕ್ಸ್ಟಿ ಆಗಿದೆ
ಹ್ಮ್
ಟೆನ್ ಅಟೆಂಡೆನ್ಸ್ ಟೆನ್ ಅಸೈನ್ಮೆಂಟ್ ಟ್ವೆಂಟಿ ಇಂಟರ್ನಲ್ ಎಕ್ಸಾಮ್ಸ್ ಫೋರ್ಟಿ ಮಾರ್ಕ್ಸ್
ಪಾರ್ಟಿ ಮಾರ್ಕ್ಸ್
ನಮ್ ಕಾಲೇಜ ಅಲ್ಲಿ ಹೆಂಗ ಗೊತ್ತ ಯಾರ ಡೇ ಎಲ್ಲಿ ಕಾಲೇಜ್ ಹೋಗ್ತಾರ ಲೆಕ್ಚರ್ಗೆ ತುಂಬಾ ಹತ್ರ ಇರ್ತಾರಲ್ಲ ಅವರ್ವೇ ಪೇಪರ್ ಹೋಗಿರ್ತಾವ ಹ ಎಷ್ಟ್ ಜನ ಫಸ್ಟ್ ಸೆಮ್ಮಿಂದ ನೋಡ್ಕೊಂತ ಬಂದವಿ ಮೊನ್ನೆ ಯಾವ್ದದು ಪೇಪರ್ಗೆ ಬೆಳಗ್ಗೆೇನೆ ಹತ್ ಗಂಟೆಗೆ ಹಂಗ ಹೋಗಿದ್ದೀವಿ ಮನೇಲಿ ಯಾರು ಇರಲ್ಲ ಅಂತಂದ ಬೇಗ ಹೋಗ ಹವಿ ಲೈಬ್ರರಿಲ್ಲಿ ಕುತ್ ನೋಡ್ತೀನಿ ಎಲ್ರೂ ನಮ್ ಕ್ಲಾಸ್ ರೆಡಿ ಎಲ್ಲಿ ಬರೋರು ಹಾಲ್ ಟಿಕೆಟ್ ನೀವು್ ಇಡ್ಕೊಂಡ್ ಬಂದಿದಾರ ಏನಾಯ್ತ ಅಂದ್ರೆ ಇಲ್ಲ ಅ ಒಂದು ಸೆಕೆಂಡ್ ಸೆಮ್ಗೆ ಕಾರ್ಪೋರೇಟ್ ಅಕೌಂಟ್ ಇತ್ತು ಅಕೌಂಟ್ ಹೋಗ ಸಟ್ಟ ಫ್ರೆಂಡ್ಸ್ ಹಾಲ್ ಟಿಕೆಟ್ ನಂಬರ್ ಹೆಂಗತಿ ಎಲ್ರದು ಪೇಪರ್ ಹೋಗಿದ
ಎಲ್ರೂ ಹೋಗಿದ್ದ
ನಾ ಏನಾದ್ರು ಹೇಳ್ಬೇಕು ನಂದ್ ರಿಸಲ್ಟ್ ರಿಸಲ್ಟ್ ಆಲ್ಮೋಸ್ಟ್ ಏಲ್ಲ ಪಾಸ್ ಆಗನಿ ಎಲ್ಲಾ ಅಕೌಂಟ್ಸ್ ಬಂದ ಅಂದ್ರಿ ನೀವ್ ಕಾಲೇಜ್ಗೆ ಬರಲ್ಲ ನಿಮ್ದ್ ಹೆಂಗ ಬರುತ್ತ ನಾವು ಡೇಲಿ ಕಾಲೇಜಿಗೆ ಬರ್ತವಿ ಇವಿ ಡೇಲಿ ಪ್ರಾಕ್ಟೀಸ್ ಮಾಡ್ತೀವಿ ಅಂದ್ರುನು ನಮು ಉ ಪೇಪರ್ ಹೋಗಿರ್ತಾವ ಒಂತಾರ
ಹ್ಮ್
ಫಸ್ಟ್ ಸೆಮ್ಗೆ ಒಬ್ಬಕ್ ಫ್ರೆಂಡ್ ಇಲ್ಮ್ಮಮ್ಮತ ಅಂತ ಹೇಳಿಗಟಿ
ಹ್ಮ
ಅವಡ್ಗಿ ಹೆಂಗಂದ್ರೆ ಇಷ್ಟು ದಿನ ಆದ್ರೂ ಫೋನೇ ತಗೊಂಡಿಲ್ಲ ಕಾಲೇಜಗ್ ಬಂದ್ಲ ಬುಕ್ ಇಡ್ಕೊಂಡ್ಲು ರೆಸ್ಟ್ ರೂಮ್ ರೆಸ್ಟ್ ಬಿಟ್ರುನು ಓದ್ಕೊಂಡ್ ಂತ ಕೂರೋದು ಓದ್ಕೊಂತ ಕೂರೋದು ಒಂದ್ ದಿನ ಕಾಲೇಜ್ ಬಿಟ್ಟಿಲ್ಲ ಫಸ್ಟ್ ಸೆಮ್ಗ ಎಕ್ಸಾಂಪಲ್ಂತು ಇಷ್ಟು ಹೊತ್ತ ನಾವು ಒಂದ್ ನಾಲ್ಕು ಪೇಜ್ ಓದ್ತಿವೋ ಇಲ್ಲ ಇಂಗ್ಲಿೀಷ್ ಕನ್ನಡ ಒಂದೊಂದು ಬುಕ್ ಪ್ರಾಕ್ಟೀಸ್ ಮಾಡಿದ ಅಳಕ ಇಂಗ್ಲೀಷ್ ಸಲುವಾಗಿ
ಅಷ್ಟು ಪ್ರಾಕ್ಟೀಸ್ ಮಾಡಿದಾರಾ
ಎ ಕ್ಲಾಸ್ ಹೇಳೋದು ಅದು ಇದು ತುಂಬಾ ಮಾಡಿದಾಳ ಆ ರಿಸಲ್ಟ್ ಬಂತು ತರ್ಡ್ ಸೆಮ್ಗೆ ಹಂಗ ಅತ್ಲ ಇಂಗ್ಲಿಷ್ ಪೇಪರ್ ಹೋಗೈತಿ
ಅದೇ ಪೇಪರ್ ಆಗತ್ತು
ಅದೇ ಪೇಪರ್ವಾಗ ೈತಿ
ಹ್ಮ್
ಮತ್ತೆ ಸೆಕೆಂಡ್ ಸೆಮಗ್ ಮತ್ತೆ ಜಾಸ್ತಿ ಓದ್ತಿದ್ಲಿ ಇಂಗ್ಲಿೀಷ್ ಪೇಪರ್ೇ ಹೋಯ್ತು ಇನ್ನೊಂದು ಹುಡ್ಗಿ ಶಶಿ ಅಂತ ಇದ್ದಾಳ ಅವ ಹುಡ್ಗಿ ಆಲ್ಮೋಸ್ಟ್ ಒಂದ್ ದಿನಾನು ಕಾಲೇಜ್ ಸಿಕ್ಸ್ತ್ ಸೆಂಬರ್ವರೆಗನು ಇಂಟರ್ನಲ್ ಎಲ್ಲಾಕಿ ಚೆನ್ನಾಗೆ ಕೊ ಕೊಟ್ಟಿದಾರಾ ಮೊನ್ನೆ ಎರಡ ನ್ ಮೂರ್ ಪೇಪರ್ ಬರ್ದಿದಾಳ ಫೋರ್ತ್ ಸೆಮನ್ ಹಾ ಡೇಲಿ ಕಾಲೇಜ್ಗೆ ಹೋಗ್ತಾರ ಅಂದ್ರುನು ಪೇಪರ್
ಡೈಲಿ ಕಾಲೇಜ್ ಹೋಗಿ ಕಾಲೇಜ ಓದಿದ್ರು ಕೂಡ ಅಷ್ಟ ಆತ ನಾನು
ಹಾ
ಮತ್ತತ್ ನೀವು ಎಲ್ಲ ಟಾಪರ್ಸ್ ಬ ನೀವಲ್ಲ
ಟಾಪರ್ಸ್ ಎಲ್ಲಾ ನಾವ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ ಗಳಲ್ಲಿ ಇರ್ತ ಅವ್ರ ಏನ್ ಮಾಡ್ತಾರ ಗೊತ್ತಾ ಸರ್ ಹೇಳಿರ್ತಾರ ಒಂದ ಅಕ್ಷರ ಬಿಡ್ದಂಗ ಪ್ರಾಕ್ಟೀಸ್ ಮಾಡಿರ್ತಾರೆ ಎಕ್ಸಾಮ್ ಅಲ್ಲಿ ಅದು ಬರ್ಲಿಲ್ಲ ಅಂದ್ರೆ ಒಂಥರ ಮೈಂಡ್ ಡಿ ಬಟ್ ಅದ ಏನು ಬರಲ್ ಬರಲ್ಲ ನಾವ್ ಎಷ್ಟ್ ಕಲ್ತಿರ್ತಿೀವಿ ಅದ್ ಕ್ವಸ್ನ್ ಕೇಳಿಲ್ಲ ಅಂದ್ರುನು ನಾವು ಬರ್ದ ಓದಿದ್ದನ ಪ್ರಾಕ್ಟೀಸ್ ಬರ್ದ ಬರ್ತಿತಿ ಅವ್ರಲ್ಲ ಒಂದು ಕೆಳಗ ಅಡಿಷನ್ ಇನ್ಫಾರ್ಮೇಶನ್ ಕೊಟ್ಟಲ್ಲಿ ಏನಾದ್ರು ಚೇಂಜಸ್ ಆದ್ರೆ ನನಗೆ ಇ ಸರ್ ಮಾಡ್ಸ ಇಲ್ಲ ಔಟ್ ಆಫ್ ಬುಕ್ ಕ್ಕಿಂದ ಬಂದಿದ ಅಂತಂದ ಎಲ್ಲಾ ಬಿಟ್ಟು ಬರ್ತಾರ ನಮ್ ಫ್ರೆಂಡ್ಗಳು ಇಲ್ಲಿ ಪ್ರೈವೇಟ್ ಕಾಲೇಜ ಅಲ್ಲಿ ಅಂದ್ರೆ ಪಿ ಯು ಸಿ ಪ್ರೈವೇಟ್ ಓದಿದ್ದಲ್ಲ ಅವ್ರಲ್ರೂ ಡಿಗ್ರಿನೂ ಪಿ ಯು ಸಿ ಕಾಲೇಜ್ ಅಲ್ಲೇ ಕಂಟಿನ್ಯೂ ಮಾಡಿದ್ರು
ಹ್ಮ
ಅಂದ್ರೆ ಅವ್ರಲ್ಲಿ ಒಂದ್ ದಿನ ಕಾಲೇಜ್ ಹೋಗಿಲ್ಲ ಅಂದ್ರುನು ಅವ ಔಟ್ ಆಫ್ ಔಟ್ ಕೊಡ್ತಾರ ಅವ್ರ ಕಾಲೇಜ್ ಅಲ್ಲಿ ಇಂಟರ್ನಲ್ ಮಾರ್ಕ್ಸ್ ಎಲ್ಲ ಚೀಟಿ ಮತ್ತೆ ನಮ್ ಕಾಲೇಜ್ ಎಲ್ಲನ ತಿರುಗಿ ನೋಡಿದ್ರೆ ಡಿಬಾರ್ ಮಾಡಿ ಕಳಸ್ತಾರ ಅವರು ಲೆಕ್ಚರ್ಸ್ ಚಿಯಿಟಿ ಮೊದ್ಲು ಮಾಡಿ ಬಿಡ್ತಾರ ಅವ್ರಿಗೆ
ಅವ್ರಿಗೆ
ಎಲ್ಲ ಮೈಕ್ರೋ ಜೆರಾಕ್ಸ್ ಲೆಕ್ಚರ್ಸ್ ತಂದು ಕೊಡ್ತಾರೆ ಯಾಕಂದ್ರೆ ಪ್ರೈವೇಟ್ ಅಲ್ಲಿ ಜಾಸ್ತಿ ಸ್ಟಾಫ್ಸ್ ಇರಲ್ಲ
ಹೌದು ಇರಲ್ಲ
ಅದ್ರಲ್ಲಿ ನಮ ಕಾಮರ್ಸ್ ಡಿಪೆಂಡೆಂಟ್ ಒಬ್ಬ್ರ ಹೆಸರ ಇದ್ದಾರೆ ಅವರುನು ಕರೆಕ್ಟ್ ಆಗಿ ಬಂದಿಲ್ಲ ಅಂತ ಅಂತ
ಬಿ ಎ ಫ್ರೆಂಡ್ಸ್ನು ಜಾಸ್ತಿ ಬಿ ಎ ಫ್ರೆಂಡ್ಸೇ ಇದ್ದಾರೆ ನಮ್ ಕಾಲೇಜ ಅಲ್ಲಿ ಹುಡುಗ್ರು ಏನು ಮೈಕ್ರೋಜೆರಾಕ್ಸ್ ಇಟ್ಟು ಬರ್ದು ಬರ್ದು ಎಲ್ಲಾ ಪೇಪರ್ ಪಾಸ್ ಮಾಡ್ಕೊಂಡಿದಾರೆ ಒಂದ್ ಸೆಮಿಗೆ ಏನು ಓದ್ಲಾರ್ದಕ್ಕಿಂನ್ ಎಯಿಟ್ ಸೆವೆನ್ ಏನ್ ಆಗೈತಿ ಏಟ್ ಪಾಯಿಂಟ್ ಸೆವೆನ್ ಇನ್ನೊಂದ್ ಸೆಮ್ಮಿಗ್ ನೋಡ್ಬೇಕು ಎಲ್ಲಾ ಪೇಪರ್ ಇಂಗ್ಲಿಷ್ ಔಟ್ ಎ ಬಿ ಸಿಡಿ ಮತ್ತೆ ಬರ್ದು ಬಂದಿಲ್ಲ ಅಂತ ನೆಟ್ಟ ಹೆಂಗಿರ್ತಾರ ಅವ್ರ ಕಾಲೇಜ ಅಲ್ಲಿ ಪಿ ಯು ಸಿ ಲ್ಲಿ ಅಮೌಂಟ್ ಡಬಲ್ ಕಡ್ತಾರ ನಮಗಿಂತ ಅವರು ಅಮೌಂಟ್ ಕೊಟ್ಟೋದ ಹೆಂಗನ ಇರ್ಲಿ ಅವ್ರಗ ಚೀಟಿ ಮೊದ್ಲು ಮಾಡಿ ಕೊಟ್ಟಿರ್ತಾರ ಬರಿಯಾಕ ಏನ್ ಹೇಳಿ
ಇವಗ ಎಲ್ಲರೂ ಏನಂತಾರೆ. ಏನ್ ಮಾಡ್ತೀನ ಗೊತ್ತ ಯಾರು ಹೆಂಗ್ ಮಾಡ್ಯಾರ ಅಂತ ಯಾರು ಕೇಳಲ್ಲ ಪಿ ಯು ಸಿ ಮುಗಿಸಿಯೇನ ಅಷ್ಟೇ ಕೇಳ್ತಾರೆ.
ಹಂಗೆ ಅವರು ಕಾಲೇಜ ಅಲ್ಲಿ. ಹೆಂಗ ನಡೀತ ಅಂದ್ರೆ ಈಗ ನಾನ್ ಕಾಲೇಜ್ ಹೋಗಿಲ್ಲ ಕಾಲೇಜ್ ಎಕ್ಸಾಮ್ ಇದ್ದಾಗ ಹೋಗಿಲ್ಲ ಅಂತ ತಿಳ್ಕೊ ಮದುವೇ ಎನಿ ಥಿಂಕ್ ಏನಾದ್ರೂ ಇದ್ದಾಗ ದುಡ್ಡು ಕೊಟ್ರೆ ಆಯ್ತು ಬೇರೆಯವರು ಕೂಡ ಬರಸ್ತಾರ ಅವರು ಕಾಲೇಜಲ್ಲಿ ನಮ್ ಕಾಲೇಜ ಅಲ್ಲಿ ಎಚ್ ಓ ಡಿ ಅಂತಿದ್ದಾನ ಅವನ ಹತ್ರ ಒಂದ್ ಜಸ್ಟ್ ಐಡಿ ಕಾರ್ಡ್ ಫಸ್ಟ್ ಸೆಮಿಗೆ ಒಂದ್ ಫೋಟೋ ಕಾಲೇಜ್ ಯುನಿಫಾರ್ಮ್ ಅಲ್ಲಿ ಇಲ್ಲ ಅಂತಂದ ಒಂದ್ ವರ್ಷತನ ಸಿಗ್ನೇಚರ್ ಮಾಡ ಮಾಡಿಲ್ಲ
ನಾನೇ ಬರ್ತೀನಿ ನನ್ನ ಫ್ರೆಂಡನು ಎಸ್ ಎಸ್ ಎಲ್ಸಿದ ಐದು ಸಬ್ಜೆಕ್ಟ್ ಬರ್
ಹ್ಮ್
ಎಸ್ ಎಸ್ ಎಲ್ ಸಿ ಇ ನ ಫ್ರೆಂಡ್ ಇದೆ ಐದು ಸಬ್ಜೆಕ್ಟ್ ಬರ್ದು ಪಾಸ್
ಹೌದಾ
ಅಂದ್ರ ಕರೋನಾ ಬ್ಯಾಚ್ ಎರಡ್ ಸೇಮ್ ಇದ್ದು ನಮ್ದ್ ಎಕ್ಸಾಮ್ ಆಗಿತ್ತಲ್ಲಾ ಹಾ ಎರಡ್ ಸಾವಿರ ಇಪ್ಪತ್ತ ಹಾ ಎಕ್ಸಾಮ್ ಬರ್ದು ನಮ್ದೇ ಲಾಸ್ಟ್ ಬ್ಯಾಚ್ ಅದ ಎಕ್ಸಾಮ್ ನೆಕ್ಸ್ಟ್ ಬ್ಯಾಚ್ ಟಿಕ್ಕಾಕದ ಬಂತೆ
ಹೌದು ನಾವೇ ಟಿಕ್ಕ ಹಾಕಿ ಪಾಸದವರು
ನನ್ನ ಹಿಂದಿನ ಬ್ಯಾಚ್
ಹ್ಮ್
ನಾನ ಫಸ್ಟಿಗೆ ಕ್ಲೇರ್ ಮಾಡ್ಕೊಂಡೆ ನಮ್ಮ ಫ್ರೆಂಡು ಎಷ್ಟು ಒ ಕನ್ನಡಷ್ಟೇ ಪಾಸಗ್ಯಲ್ಲ
ಹ್ಮ್
ಈಗ ಐದ ಸಬಜೆಕ್ಟ್ ಫೇಲ್ ಆಗ್ಯನ್ ಆಗ ನಾ
ಹ ನಮ್ ಬ್ಯಾಚ ಅಲ್ಲಿ ಹೆಂಗಿತ್ತು ಗೊತ್ತಾ ಜಸ್ಟ್ ಅಟೆಂಡೆನ್ಸ್ ಹಾಕಿದ್ರೆ ಪಾಸ್ ಮಾಡಿದಾರ ಎಲ್ಲಿ ರಿಗ ಬರಯೋದು ಬಿಡೋದು ಸೆಕೆಂಡ್ರಿ
ಹ್ಮ
ಕೊರೋನದಾಗ ಯಾರ್ಯಾರು ಅಟೆಂಡ್ ಆಗ್ಯಾರ ಎಲ್ರು ಪಾಸ್
ನಿಮ್ದು ಎಕ್ಸಾಮ್ ಯಾರೇ ಒಬ್ರೇ ಫೇಲ್ ಆಗ್ಯಾರಲ್ಲ ಇಡೀ
ಯಾರು ಫೇಲ್ ಆಗಿಲ್ಲ
ಆ ಇಡೀ ಕರ್ನಾಟಕದ ಅವರು ಯ ಎಕ್ಸಾಮಗೆ ಹೋಗಿಲ್ಲ ಅಂತ ಅವ್ರು ಅಷ್ಟೇ ಫೇಲ್ ಆಗಾರೆ
ಹಾ ಹೋಗ್ಲಾರ್ದವ್ರ ಅಷ್ಟೇ
ನಿಮ್ದೆ ಲಾಖ ಅಲ್ಲ
ಯಾವ್ಲಗೂ ನಾವೆಲ್ಲಾ ಬರಯಕ್ ಪ್ರಿಪೇರ್ ಆಗಿದ್ವಿ ಟಿಕಾಕ ಅದು ಬಂದು ಎಲ್ರುೂ ರ್ಯಾಂಕರ್ಸ್ ಾಗಿದಾರಾ
ಎಲ್ಲಾರ ನೈನ್ಟಿ ನೈನ್ಟಿ ಫೈವ್ ಮ್ಯಾಲನ ಇದ್ದಾವೆ ಬಾಳ ಜನದ್ದ
ಹ್ಮ್
ಇದೆಲ್ಲ ಇದೆ ಕೆ ಪಿ ಟಿ ಸಿಿಯಲ್ಲಿ ಇಂಥದ ವಿಲೇಜ್ ಅಕೌಂಟೆಂಟ್ ಪೋಸ್ಟ್ ಆಫೀಸ್ ಇಂಥವೆಲ್ಲ ಜಲ್ದಿ ನೌಕರಿ ಆಗುತ್ತೆ
ವಿಲೇಜ್ ಅಕೌಂಟೆಂಟ್ ಅಂದ್ರೆ ಅವಾಗ ಇರ್ಲಿಲ್ಲ ಡೈರೆಕ್ಟ್ ಸೆಲೆಕ್ಷನ್ ಇತ್ತು ಈಗ ಎಕ್ಸಾಮ್ ಬರೆಯೋದ ಐತಿ ವಿಲೇಜ್ ಅಕೌಂಟ್ು
ಅವಾಗ ಪರ್ಸೆಟೇಜ್ ನೈಟಿ ೈ ಆಯ್ು ತಗೊಬಿಟ್ಟು
ನ ಎಂಟಿಿಯಲ್ಲಿ ಆಗಿದೆ ನಮ್ಮೂ ಲ್ಲಿ ಒಬ್ರು ಅಣ್ಣ ಇದ್ರು ನೈಂಟಿ ಟೂ ಏನ್ ಆಗೈತಿ ಅವ್ರನ್ನ ಒಬ್ರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇದ್ದಾರೆ ಮತ್ತೆ ವಿ ಎಒ ಕೂಡ ಇದ್ದಾರೆ ಜಾಸ್ತಿ
ಯಾವಾಗ ೇ ಬರ ಟಕ್ ಹಾಕದ್ ಬಂತ ಅವ ಪರ್ಸೆಂಟೇಜ್ ಅನ್ನೋದು ಇದ ಬಿಡತ್ತ ಎಲ್ಲಗ
ಎಲ್ಲಾ ವ್ಯಾಲಿವೇ ಇಲ್ಲ ವ್ಯಾಲಿವೇ ಇಲ್ಲ ಈಗ ನಾವ್ ಈ ಕಡಿಮೆ ಕೊರೋನಾ ಬ್ಯಾಚ್ ಅಂತ ಕಂಡಹಿಡ್ಯಲ್ಲ ಅವಾಗ ಅದೇ ಎಕ್ಸಾಮ್ ಬರ್ದಿದ್ವಿ ನೋಡಿ ಎಲ್ಲಿಗೋದ್ರೆ ನೀ ೇನ್ ಬಿಡ್ ಕೊರೋನಾ ಬ್ಯಾಚು ಟಿಾ ಹಾಕಿ ಬರ್ದ್ರೀ ಟಿಾ ಹಾಕಿ ಬರ್ದ್ರರಿ ಇಷ್ಟು ಹೇಳ್ತಿದ್ರು ಅಪ್ಪಾ ಇಷ್ಟು ಮರ್ಯಾದನೇ ಇರ್ಲಿಲ್ಲ ನಮ್ಗೆ ಪಿ ಯು ಸಿ ಮತ್ತೆ ಹಂಗೆ ಆಗತ್ ಅನ್ಕೊಂಡ್ವಿ ಹೆಂಗಾದ್ರು ಹಂಡ್ರೆಡ್ ಮಾರ್ಕ್ಸ್ ಗಿತ್ ಇಂಟರ್ನಲ್ ಮಾರ್ಕ್ಸ್ ಮತ್ತ ಇರ್ಲಿಲ್ಲ ಪಿ ಯು ಸಿ ಚೆನ್ನಾಗ್ ಆಗತು ರಿಸಲ್ಟ್ ಇನ್ನ ಎಂತೆ ಅಷ್ಟೊಂದಿಲ್ಲ ಕಟ್ ಆಗುತ್ತೆ ನ ಕಾಲ್ ಟ್ವೆಲ್ ಮಿನಿಟ್ಸ್ ಆಯ್ತು